ತೆಾಣಗಡ
ಅವು ನಮ್ದೊಂದು ಪೇಷೆಂಟ್ ಇತ್ತು ಇಷ್ಟೊಂದು ಪೇಷೆಂಟ್
ಹ್ಮ್ ಹ್ಮ್ ಹ್ಮ
ನೀನ್ ಮೊದ್ಲು ಹೇಳಿದ್ದಲ್ಲ ಯಾರ್ದಂಗ ಇದ್ರ ಕರ್ಕೊಂಬ ಅಂತ ಅವನಿಗ ಏನ ಹೊಟ್ಟೆಯಲ್ಲಿ ತುಂಬಾ ಪೇನ್ ಬಂದ್ಬಿಟ್ಟು ಒದ್ದಾಡ್ತವನಂತೆ ಅದಿಕ್ಕೆ ನಿಮ್ಮ ಹಾಸ್ಪಿಟ್ಲ್ ಕರ್ಕೊ ಬರಂದೇನಂತ
ನನ್ಗೆ ಏನ್ ಮಾಡಕಂದ್ರೆ ಫಸ್ಟ್ಿಗೆ ಒಂದ್ ಆರು ಲೀಟರ್ ನೀರ್ ಕುಡಸಿ
ನೀರ್ ಕುಡ್ಸ್ಬೇಕಾ
ನೀರ್ ಕುಡಸಿ ಸ್ವಲ್ಪ ವೇ್ಟ ಮಾಡಿ ಹಚ್ಚಿ ಒಯ್ದ್ ಬಿಡಣ ಸಣ್ಣ ಸಣ್ಣ ಇದು ಅಂದ್ರೆ ಫಾರ್ ಆಯ್ತ ಅಲ್ಲಿ ಹ್ಮ್
ಸರಿ ಸ ಅದೇ ಅವನು ತುಂಬಾ ಪೇನ್ ಆಗ್ತಿದೆ ಪೇನ್ ಆಗ್ತಿದೆ ಅಂತ ಹೇಳಕೈತೆ ನ ಅದಿಕ್ಕೆ
ಅಲ್ಲಿ ಇವಾಗ ನೈಟ್ ಬೇನ್ ಆಯತಿತ್ತ ಅಂದ್ರೆ ಅಲ್ಲಿ ಆರಂಪಿ ಡಾಕ್ಟರ್ ಬಿ ಒಂದು ಇಂಜೆಕ್ಷನ್ ಮಾಡ್ಸ ಡೈಕ್ಲೋಪಿನಿಕ್ ಅಂತ ಬೆಳಿಗ್ಗೆ ಕರ್ಕೊ ಬೆಳಿಗ್ಗೆ ಗೆ ಕರ್ಕೊಂಡು ಬನ್ನಿ ಇಲ್ಲಿ ಗ್ಲುೂಕೋಸ್ ಹಚ್ಚಿ ಪಾಸ್ ಮಾಡಸ್ತಾರೆ ಆಕ್ಸಿಸ್ ಹಾಕಿ ಟೊಮೊಟೋಲ್ ಹಾಕಿ ಗ್ಲೂಕೋಸ್ ನೊಳಗ ಅಂದ್ರೆ ಅದೊಂದು ಇ ಯಂಪಲ್ ಹಾಕಿದ್ರ ಅಂದ್ರ ನಂಬರ್ ಆಫ್ ಟೈಮ್ಸ್ ರಿಸಸ್ ಬರ್ತವ ಲ್ಯಾಕ್ಸಿಸ್ ಅಂದ್ರ ಒಟ್ಟ ಹುಚ್ಚಿ ಬರೋದು ಹೆಚ್ಚು
ಹ ಹಾ ಹಾ ಹಾ ಹಾ ಹಾ ಹಾ
ಅದು ಒತ್ತಿ ನೀರ್ ಕುಡ್ದಾಗ ಏನ್ ಮಾಡುತ್ತ ಅದು ಜಾಗ ಬಿಡುತ್ತ
ಹೌದೌದು ಅಳ್ಳ ಅಳ್ಳ ಅಳ್ಳ
ಒಂದ್ ತಂದ್ರತ್ ನಾವು ಹುಚ್ಚಿ ೆಚ್ ಬೇರ್ ಬಡ್ತಾ ಅವಾಗ ಪಾಸ ಆಗ ಹೋಗ್ಬಿಡ್ತಾ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹೌದಾ ಅದಕ್ಕೆ ಅದಕ್ಕೆ ಕೇಳಿ ಅವನು ತುಂಬಾ ಒದ್ದಾಡ್ತ ಇದಾನೆ ತುಂಬಾ ಪೇನ್ ಆಗ್ತಿದೆ ಅಂತ ನನ್ಗೆ
ಹ್ಮ್
ಅದಕ್ಕೆ ಕೇಳಿದೆ ಆಮಫ್ರೆಂಡ ಅವ ಗೇತನು ಕಾಲ್ ಮಾಡಿದೆೆ ನಾನು
ಹ್ಮ್
್ಮ ಆತರ ಈ ಆತರ ಆಗ್ಬಾರ್ದಪ್ಪ ಸಫುಸ್ ಏನ ಅವನಿಗೆ ದಡ್
ಏ ಅದೊಂದ ಈಗ ನಾರ್ಮಲ್ ಡ್ ಕಿಡ್ನಿ ಇದು ಅಪೆಂಡಿಕ್ಸ್ ಆಯ್ತು ಕಿಡ್ನಿ ಸ್ಟೋನ್ ಏನ್ ದೊಡ್ಡದಲ್ಲ ಅದ್ ಆರಾಮು ಇಲ್ಲಿ ನೀರ್ ಕುಡದೆ ಮಾಡ್ಕೋಬಹುದು ಅದೇನ್ ದೊಡ್ಡದಲ್ಲ ವಿಷಯ ಅಲ್ಲ ಈ ವಿ ಶೈಲಿ ಒಂದು ಬಂದ ಪಾಠ ಗೊತ್ತಲ್ಲ
ಹಾ
ನಾವು ಬೆವರು ಬಸ್ ಒಳಗ ಅದು ಹುಚ್ಚಿದು ಇದಾಗಿಬಿಡ್ತವೆ ಹಳ್ಳ ಟೈಪ್ ರಕ್ತ ಕಣಗಳು ಅಲ್ಲಿ ಒಣಿಗಿಗೆ ಸಿ ಹಳ್ಳಳ ಆಗಬಿಡ್ತದೆ ಹತ್ತದು
ಸರಿ ಸರಿ ಎಷ್ಟಾಗಬೋದ ಅದು ಬಿಲ್ ಎಷ್ಟಾಗಬೋದು ಅಂದ ಅದ
ಬಿಲ್ ಒಂದ್ ಮೂರ್ ನಾಕಕ್ ಸಾವಿರ ರೂಪಾಯಿ ಆಗುತ್ತಾ
ಹ್ಮ್ ಹ್ಮ್ ಹ್ಮ್ ಅದ ನಿಮ ನಿ ಡಾಕ್ಟರ್ ಏನಾದ್ರು ಕಡಿಮೆ ಮಾಡ್ಸ್ಬೋದ ನಮ್ ಸಲುವಾಗಿ
ಹ್ಮ ನಾ ಮಾಡ್ಸನ್ ಬಾ ಕನ್ಸಿಸ್ಟೆನ್ಸ್ ಮಾಡ್ತೀನಿ ಸ್ವಲ್ಪ ಹಾಸ್ಟ್ರ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ
ಹ್ಮ್
ಕಡಿಮೆ ಮಾಡ್ತಾರ
ಕಡಿಮೆ ಮಾಡ್ತಾ ತಾನೇ
ಹ್ಮ್
ಅದೇನಪ್ಪ ಹುಡುಗರು ಸ್ಟೂಡೆಂಟ್ ಅಲ್ಲಾ ಅದಕ್ಕೆ ಕೇಳಿದೆ ಕಡಿಮ ಮಾಡ್ತಾರ ಇಲ್ ಅಂತ
ಹ್ಮ್ ಮಾಡ್ತಾರೆ
ನಿಂಗೆ ಎಷ್ಟು ಕೊಡ್ತಾರೆ ಕ ಮಟಲಿ
ಎ ಇವಾಗ ಪ್ರಾಕ್ಟೀಸ್ ಮಾಡ್ರ ಅದೇ ಐದು ಸಾವರ್ ಕೊಡ್ತಾರೆ
ಹಾ ಹಾ ನೋಡೋ ಸಾಕಷ್ಟೇ ಖರ್ಚಿಗಾಗತ್ತೆ ನನ್ಗೆ ಲಿ ಖರ್ಚ
ಹ್ಮ್ ಹಾಗೆ
ಹ್ಮ
ಹ್ಮ್
ಇದು ನಿಮ್ಮ್ ಹಾಸ್ಪಿಟ್ಲ್ ಎಲ್ಲಿ ಇರೋದು ಯಾವ ಏರಿಯಾದಲ್ಲಿ ಎಲ್ಲಿ
ಹ ಶಾಪುರ ಹಳೆ ಬಸ್ ಸ್ಟ್ಯಾಂಡ್ ಹತ್ರಿ ಮುಂದ ಜಿವೇಶ್ ನಗರ ಅಂತ ಬಿಬ ರೋಡ್
ಹ ಹಾ ಹಾ ಹಾ ಹ
ಹ್ಮ
ಅಲ್ಲಿ ಕೇಳಿದ್ರಿ ಹತಾರ ಬ ಸ್ಪಲ್ ಹಸ್ಪಿಟ್ಲ್ ಅಂದ್ರೆ
ಹ್ಮ್ ಬಸ್ ಅಥ ಆಸ್ಪತ್ರೆ ಬಿ ಬಿ ರೋಡ್ ಜಿವೇಶ್ವರ್ ನಗರ್ ಅಂತ ಕೇಳಿದ್ರೆ ಹೇತಾರೆ ಹ್ಮ್ ಶಂಕರ್ಗೌಡ ಡಾಕ್ಟರ್ ಅಂತ ಹೇಳಿದರೆ ಯಾವ
ನಿಮ್ ಶಂಕರ್ ಗೌಡಣ್ಣ ನಿಮ್ ಡಾಕ್ಟರ್ ಹೆಸ್ರೀ
ಹ್ಮ್ ಸ್ಪೆಷಲಿಸ್ಟ್ನ ಅದ್ರಲ್ಲಿ
ಅವ್ರು ಏನ್ ಮುಗಿಸಿದಿದ್ದಾರೆ ಅಂ ಎ ಏನ್ ಮುಗಿಸಿದ ಅವ್ರು
ಹಾ ಏನು
ಅವ್ರುಮ ಡಾಕ್ಟರ್ ಎಂಬ ಬಿ ಎಸ್ ಮುಗಿಸಿದಾರಾ ಎಂ ಡಿ ಮುಗಿಸಿದಿದ್ದಾರೆ ಚೆನ್ನಾಗಿ್ ನೋ
ಅಂದ್ರೆ ಅವನು ಪ್ರಾಕ್ಟಿಸ್ ಗುಲ್ಬರ್ಗದಲ್ಲಿ ಜಯದೇವ್ ಹಾಸ್ಪಿಟ್ಲ್ ಅಲ್ಲಿ ಇರ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಶಿವಕುಮಾರ್ ಡಾಕ್ಟರ್ ಅಂತ ಅವರಲ್ಲಿ ಪ್ರಾಕ್ಟೀಸ್ ಮಾಡ್ಯ ಮೊದಲು
ಹ ಹಾ ಹಾ ಹಾ ಹಾ
ವರ್ಷ ಪ್ರಾಕ್ಟೀಸ್ ಮಾಡಿ ಇವಾಗ ಎಲ್ಲಾನೂ ತಿಳ್ಕೊಂಡ್ಬಿಟ್ಟಾನ ಈಗಲ್ಲ ತಾನೇ ಮಾಡ್ತಾನ
ಹ ಹೌದಾ
ಹ್ಮ್
ಹಪಟ್ ತುಂಬ ದೊಡ್ಡದಲ್ಲಾ
ದೊಡ ದಡ
ಹ್ಮ
ಹ ನಿನ್ನೆ ಬೆಂಗಳೂರುಲ್ಲಿ ತುರ್ತು ಕೋವಿಡ್ ಸೆಂಟರ್ ಅಂತ ಹೊಸದ ಒಂದು ಹಾಸ್ಪಿಟಲ್ ಗೋರ್ಮೆಂಟ್ ಸರ್ಕಾರಲಿಂದ ಈ ಯಾರಿಗ ಕೋವಿಡ್ ಬಂತ ಅಂತ ಅಲ್ಲಿ ಚಿಕಿತ್ಸೆ ಪಡಿಬೋದಂತ ಈಗ ಲಸಿಕೆ ಸಿಕ್ಕದಂತ ನಿನ್ನೆ ಅಲ್ಲೇ ಸ್ವಂತ ಪೂರ್ಪ ಅಜನ ದೆ ಇಲ್ಲಿ ಹ್ಮ್
ಹೌದಾ ಅದು ಹೋಗುದು ಜಯದೇವ್ ಹಾಸ್ಪಿಟ್ಲ್ ಹೋಗ ಬ ತುಂಬಾ ಫೇಮಸ್ ಅದು
ಹ್ಮ್
ಹ್ಮ ನಾನ್ ಕಿರುವಪಟ್ಟಿನ ಹಾಸ್ಪಿಟ್ಲ್
ಹ್ಮ ಗಸ ಹ್ಮ್
ಈಗ ನೆಕ್ಸ್ಟ್ ನೀ ಅಲ್ಲಿ ಗುಲ್ಬರ್ಗ ಹೋಗಬೇಕಕ್ಾ ಪೇಮಂಟ್ ಜಾಸ್ತಿ ಕೊಡ್ತಿರ್ಬೋದ ಹದ
ಹ
ಹಾ
ನಾನ ಮುಗತಂದ್ರೆ ಹೋಗ್ಬೇಕಕ್ ಆ ಕಡೆ ಕಾಲೇಜ್
ಕಾಲೇಜ್ ಮುಗಿದ್ಮ್ಯಾಗ ಹೋಗ್ಬೇಕನಾ ಇನ್ನು ಎಷ್ಟ ಇರ ನಿನ್ ಕಾಲೇಜು ಇನ್ ಎಷ್ಟ್ ವರ್ಷ
ಇನ್ನೊಂದು ವರ್ಷ ಆದ
ತಲಾ
ಹ್
ಇನ್ನೊಂದ್ ವರ್ಷ ಆಗಣ ಗುಲ್ಬರ್ಗ್ ಹೋಗ್ಬಾಕ ಯಾವ ಸೈಡ್ ನಿಮೂರ್ ಸೈಡೆ ಹೋಗ್ಬಕ ಹುಣಸಗಿ ಸೈಡ್
ಇನ್ ಫಾರ್ಮ್ ಯಾವುದಿಲ್ಲ ಕಾಲೇಜ್
ಅಲ್ಲ ಯಾವ್ದಾನ ಮೆಡಿಕಲ್ ಗಿಡಿಕಲ್ ಅಂದ್ರ ನೀನೇ ಬಿಸ್ನೆಸ್ ಮಾಡ್ಬಿಡಲ್ಲ ಮತ್ತೆ ಆಕೆ
ಹ್ಮ್ ಡಾಕ್ಟರ್ ಇರಬೇಕೆಂದ ಡಾಕ್ಟರ್ ಇದ್ರೆ ಮೆಡಿಷೆನ್ ಬಾಳ ಸೇಲಾತ್ತವು
ಹ್ಮ್ ಹ್ಮ್ ಹ್ಮ್
ಡಾಕ್ಟರ್ಯಿಲ್ಲ ಜನರಲ್ ಮೆಡಿಷಿನ್ ಯಾರ್ ಸೇಲಾಗದಷ್ಟು
ಅಲ್ಲಿ ನಿಮ್ ಕಡೆ ಕೊಡೆಕಲ್ ಬಸ್ವಣ್ಣ ತುಂಬಾ ಫೇಮಸ್ ಅಲ್ಲಾ
ಫೇಮಸ್ ಫೇಮಸ್ಸು ನಮ್ ಸೈಡು
ಹೌದ ಅದ್ರ ಬಗ್ಗೆ ಒಂದ್ ಏನೋ ಇನ್ಫಾರ್ಮೇಶನ್ ಇದೆಯಾ ಏನನಾದ್ರು ಷ್ ಎಷ್ಟೊತ್ ಅವರ ಬಗ್ಗೆ
ನಮ್ಗ್ಯಾಡ್ ತಂದ ಬುಡಿ ಗೊತ್ತಿಲ್ಲಪ್ಪ ಕಾಲ ಬರೆದ ಸ್ಥಳ ಅಂತ ಅಷ್ಟೇ ಗೊತ್ತು ಮೊದ್ಲು
ಹಾ ಹಾ ಹಾ
ನಾವು ಆ ಕಡೆ ಈರಲ್ಲಾ ನಾವು ಬಿಜಾಪುರ್ ನಾ ಅಂತು ತು ತು ಬೀಜಾಪುರಲ್ಲಿ ಮುಸಿನಿ ನಾನ ನಾ ಆ ಕಡೆ ಭಾಳ ಗೊತ್ತದೆ ಇಸ್ಟಿಕಡೆ ಎನ್ ಅಷ್ಟೊಂದು ಗೊತ್ತಿಲ್ಲ
ಹೌದಾ ನಿಂದೂ ನಿಂದ ಎಲ್ಲಾ ಟೆಂತ್ ತಕ್ ಎಲ್ಲಿ ಮುಗಿದಿರದು
ಅದು ಯಾದಗಿರಿ ಡಿಸ್ಟ್ರಿಕ್ ಯ್
ಹಾ
ಕಲ್ತಾ ಇರೋದು ಅ ಕಡೆ ವಿದ್ದೆ ಬೀಜಾಪುರ್ ಡಿಸ್ಟಿಕ್
ಅಲ್ಲ ಮತ್ತೆ ಯಾದ್ಗಿರ್ಡ್ಟ್ರಿಕ್ ಆಗ ಯಾದಗಿರಿ ಡಿಸ್ಟ್ರಿಕ್ ಸಪೋರ್ಟ್ ಮಾಡ್ಬೇಕಪ್ಪಾ
ಡಾಕ್ಯುಮೆಂಟ್ಸ್ ಈ ಕಡೆ ಅವಾ
ಹಾ ಹ
ಹ್ಮ್ ಆದ್ರೆ ಕಲ್ತಿದ್ದ ಅಲ್ಲಿ ಕಲ್ತಿದ್ದ ಸ್ವಲ್ಪ ಹೇಳ್ಕೇಬೇಕಲ್ಪಾ ನಾವು ಏಟೆಟು ಕಲ್ತಿರ್ತ ಅಲ್ಲಿ
ರಸ್ತಾಯನ್ ವಿಜಯಪುರ್ ಬೆಟ್ಟ
ಶಾಪುರೆ ಬೆಟ್ರೂ ಒಂದ್ ಲೆಕ್ಕದಲ್ಲಿ
ಯಾಕಾ ಯಾದಗಿರಿ ಚೆನಾಗಿಲ್ವೇನು
ನಮ್ದೆ ಹಿಂದೂಗಳಿಂದ ವರ್ಗ ಅಂತ ಹೇಳತ ಹಿಂದುಳಿದವರ್ಗೂ ಇದೆ ಯಾದಗಿರಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅಲ್ಲಿ ಚೆನ್ನಾಗಿದೆ ವಾತಾವಣ್
ಏ ನಿನಗೆ ಹಿಂದೊಳ್ದ ಡಿಸ್ಟ್ರಿಕ್ ಬಂದೆ ಸಾಧನೆ ಮಾಡ್ಬೇಕ್
ಹ್ಮ್ ಮಣಮ ಮಣಮ ಮತ್
ನಮ್ ಡಿಸ್ಟ್ರಿಕ್ ಹಿಂದಳ ಂತಲ್ಲಾ ನಮ್ ಡಿಸ್ಟಿಕ್ ಎಲ್ಲ ಮುಂದೆ ಬರ್ತಾ ಇರಿ ಈಗ ಮೊನ್ನೆ ನಮ್ ಕಡೆ ನಾಕು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದಿದ್ದಾರೆ ಗೊತ್ತಾ.
ಹ್ಮ್
ಹ್ಮ
ಮಾಡಿದರೆ ಆದ್ರೆಷ್ಟ ಇ ಸಾಕ್ಷರ ಎಲ್ಲಿ ಇಲ್ಲೋದದ ಒಬ್ರಬ್ ಮಾಡಿದ ನತಾ
ಸಾಕ್ಷರತವಾಗಿ ಬರ್ತದ ಮುಂದೆ ಇದ ಹೋಗ ತ್ತದೆ ನಮ್ಮಜ ಈಗಾ ರಾಜಕಾರಣಿಗಳು ಕರೆಕ್ಟ್ ಇರ್ಬೇಕು ಹಾ ರಾಜಕಾರಣಿಗಳು ಕರೆಕ್ಟ್ ಕ ಆಗಿದ್ರೆ ಪ್ರಜೆಗಳು ಕರೆಕ್ಟ್ ಆಗಿರ್ದ ಪ್ರಜಪ್ರಭುತ್ವನು ಕರೆಕ್ಟ್ ಆಗಿರ ಹ ರಾಜಕಾರಣಿಗಳ ಸರಿ ಇಲ್ಲಂದ್ರೆ ಏನ್ ಮಾಡಕ್ ಆಗಲ್ಲ
ಅಯ ತೊರಪ ಮತ್ತ
ಹ
ಹ
ಮತ್ತೆ ಏನಿಲ್ಲ ನೋಡಪ್ಪ ನೀ ಎಳ ಪಕ್ಷ ಮೂೂರ್ ಎಮ್ ಎಲ್ ಯಾರ್ು ಬರ್ತಾರ
ಹ
ಹ್ಮ
ಹೌದು
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಪ್ರಭು ಋಹ ಹಲೋ ಹಲೋ ಹಾಲೋ ಹಲೋ ಹಲೋ